ಹಲೋ
ಹ ಅಲೋ ಮಿ ವರಮ್ಮ
ಅರಾಮನ್ ಬಸಮನಿ ಅರಾಮಿದ್ಯಾ
ಹ್ಞೂ ಆರಾಮದ ನೋಡಾ
ಊಟ
ಊಟ ಏನ ಇಲ್ಲ ನೋ ನಿಿಂದ
ನಂದು ಬೆಳಿಗ್ಗೆ ಮಾಡಿನಿ ಮಧ್ಯಾಹ್ನ ಊಟ ಇನ ಎಲ್ಲ
ಹ್ಮ್ ಹ್ಮ್
ಹ್ಮ್ ಮನ್ಯಾಗಲ್ರ ಆರಾಮಾರ
ಹ್ಞೂ ಆರಾಮತ ನೋಡೋ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮೂವ ಎಲ್ಲಾರರಮ್ಮತಾರ
ಹ ನಮ್ಮ ಮನಯಾಗನ್ ಅಪ್ಪ ಅ ಎಲ್ರು ಅಕ್ಕರು ಎಲ್ರುೂ ಆರಾಮ್ದಾರ ಅಲ್ಲಿ ಅಮ್ಮ ನಿಮ ತಮ್ಮ ನೀನ್ ಆರಾಮಿದ್ದ
ಹ್ಞೂ ಆರಾಮದ ನೋಡ
ಹ್ಮ್ ಏನ್ ನಡ್ದವ ನಿಮ್ ಮೂರ್ ಕಡೆ
ನಮ್ಮ್ ರ್ ಕಡೆ ಇವಾಗ ಏನ್ ಅತ್ತೆ ಇಷ್ಟು ದಿನ ಬಿತ್ತಿದ್ರಲ್ಲ ಹತ್ತಿ ಬೀಜಾದ ಊರಾರ ಅದ್ರಾಗೆ ಕೆಲವ ಒಂದ್ ಕಡೆ ಸತ್ಯಗೆ ನಡದವ ಸತ್ಯಾಗ ಅದು ಮತ್ತೆ ಇವ ಕವಳೆ ಹಾಕ್ತಾರಲ್ಲ ಅದು ಸೊಪ್ಪು ಕಸ ಆರ್ಸದು
ಹ್ಮ್
ಹ ಕವಳಿ ಅಗಿಚೆಲ್ಲದು ನಡದಾವ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ನಮ್ಮೂರ್ ಕಡೆ ಬರ ಗಾಳಿ ಬಿೀಷಯ ಅಂತ ಕುೂಂತದ ಅದೇ ಅತ್ತಿ ಅದಿದದು ಮಾಡಾರ ಮಳೆನೇ ಬರವಲ್ಪ
ಹ ಇಲ್ಲೇನೆ ಯಾರ್ ದಿನ ಬಂದಂಗ ಮಾಡ್ತು ಮೊನ್ನೆ ನೀನೇ ಒಂದ್ಬಿಟ್ಟು ಮೊನ್ನೆ ಒಂದ್ ಸಬ್ ಸಬ್ ಜಿಟಿ ಜಿಟಿ ಜಿಟಿ ಬಂದದ
ಹಾ ಹಾ
ಒಂದ ದಿನ ಜೋರಾಗಿ ಬಂತ ಇವಾಗತ್ ಏನ್ ಮಳಿ ಇಲ್ಲ ಏನಲ್ಲ ಇಲ್ಲಿನ್ ಬರ ಗಾಳಿನ ಬಿಸ ಕುಂತನ್ನು
ಗಾಳಿನೇ ಬಿಷಯ ಅಂತ ಕುಂತ ನೋಡ ತಣ್ಣಗ ಇದ್ರ ಗಾಳಿಗೆ ಜಡ್ ಬರಪತಿ
ಹ್ಮ್
ಹ್ಮ್
ಎಲ್ಲಕ್ಕೂ ಇದೆ ನೋಡಿ ಸ್ವಪ ಬಂತಂದ್ರೆ ಒಂದ್ ಎರಡ್ ದಿನ ಬಂದಂಗ ಮಾಡ್ತದ ಆಯ್ತಿ ಈ ಮಳಿನೇ ಇಲ್ಲ ಏನಿಲ್ಲ ಆಯ್ತ ಬಿತ್ತಿದವರು ಅವಲ್ಲ ಒಣಿಗೋಗ್ಬಿಡ್ತಾವ
ಇವಾಗ ನೋಡ್ ಮಳೆ ಇಲ್ಲ ಏನ ಇಿಲ್ಲಲ್ಲಾ ರೈತರು ಎಷ್ಟು ಗುಳ ಅರ್ತಾರ ಪಂಪಲಿ ನೀರ್ ಹೊಡಕ್ತ್ತಾರ ಹತ್ತಿ ಗಿಡಕ ನೀರ್ಡಡ್ದ ಮತ್ತೆ ಅವು ಲಾಸ್ ಆಗ್ಬಾರ್ದಲ್ಲ
ಅದು ಕೆಲವಬ್ರು ಒಲ್ ಕಡೆ ಬಾಯಿ ಅದ ಏನಾರ ಬರಲ್ ಹಕ್ಷಿದ್ರ ಅಂದ್ರ ಅಂತಾರ ಮತ್ತೆ ಅನುಕೂಲ ಆಗ್ತದ ಹ ಬಾವ ಬ ್ರಲ್ಲಿ ಏನ್ ಇರ್ಲಿಕ್ ಅಂದ್ರೆ ಮತ್ತೆ ಎಲ್ಲ ಒಣಕೊಂಡ್ ಹೋಗ್ಬೇಕಕ್ತನ್ನ ಎಲ್ಲಾ ಬಿತ್ತಿದ್ದು ಮಾಡಿದ ಜನ್ಮಲಸ್
ಹಂಗೆ ಆಗ್ಬಿಟ್ಟಾಯ್ತ್ ನೋಡ
ಹ್ಮ್
ಏನ್ ಮಾಡ್ತವ ರೈತರು ಏನೇ ಬರ ಸರಿ ಇಲ್ಲ ಹಂಗ ಯ ಗೊಬ್ಬ್ರ ಇದ್ರು ಎಷ್ಟು ತುರ್ಟ್ಟಿ ಮಾಡ್ತಾರ ಮಾಲ್ ಬಂದ್ಾಗಿದ್ರ ಮಾಲಿಂದ ಇದುನೇ ಇಲ್ಲ ಹೊರ್ಷ
ಹ ಎಲ್ಲ ಇಗ ತುಟ್ಟಿಯ ಬಿಟ್ಟಂಗ
ಮಾಲ್ ಬಂದಾಗನು ಮಾಲ್ ರೇಟ್ ಜಗ್ಗೆ ಮಾಡ್ಬೇಕು ಹೋಗುದಿಲ್ಲ
ಎಲ್ಲಿ ಚೌಕೆ ಮಾಡ್ತಾರ
ಪ್ರೇಮ ಬಿಜೆಪುರ್ಕ್ ಹೋಗಿದ್ಲಂತ ದೇವಾಲ ಅದ ಯಾವ್ದ ಕೋಚಿಂಗ್ ಹೋಗಿದ್ಲ ಅಂತ ಪ್ರೇಮ
ಹ್ಮ್
ಹೋಗಿದ್ಲ ಅಂತಲ್ಲ ಹಓದಿಲ್ಲ
ನಂ ಗೊತ್ತಿಲ್ಲವ ಹೆಂಗಾನ
ಹೋಗಿ ಹೋಗ ಅವಾಗೆ ಅಂದಿದ್ಲಲ್ಲಾ ಹೋಗ್ಬೇಕಕ್ ಅಂದಿದ್ನಲೆ ಮತ್ತೆ ಹೋಗ್ಲಿಲ್ಲ ಹ ಅಂತಂದ ಇಲ್ಲೇ ಮನೆಗ ಓದ್ಕ ಕತೀನಿ ಅಂತಂದ್ರು ಹಕಿಂದೇನೆ ಹೆಂಗಗೆ ಿಂಟು ಅದು ಏನ ಸ್ವಲ್ಪ ಪ್ರಾಬ್ಲಮ್ ಆಯದ ಅಂತಲ್ಲೇ
ಹ್ಮ್
ಹ್ಮ್ ಹ
ಹೇಳಿದ್ ನಾನಾಯ್ಕನೇ
ಹ್ಮ್ ಅಕನ್ ಸುಮ್ ಕೇಳಿದ್ ಅವಾಗ ಫಿಕ್ಸ್ ಆಗೇತಂದಿದ್ಲಲ್ಲ ಮದ್ುವವೆ
ಹ
ಅದಕ್ಕೆ ಕೇಳಿದನೇ ಇಲ್ಲವ ನೊಂದು ಸ್ವಲ್ಪ ಈ ಥರ ಇಶ್ಯೂ ಆಗ್ಯದ ನಾನು ಅದಕ್ಕೆ ಓದೋಕ್ಕೆ ಓದಕತ್ತೀನಿ ಈಗಲ್ಲ ಸ ಎಕ್ಸಾಮ್ ಕವೆ ಅವಿವ ಬುಡಕತ್ತಾರ ಜಾಬ್ಗಳು ಪೊಲೀಸ ಎಲ್ಲಾ ಬಿಟ್ಟಾರ ಅದಕ್ಕೆ ಓದ್ಬೇಕತ್ವ ನೋಡಲ್ವಾ
ಹ್ಮ್ ಹ್ಮ್
ಹೌದಾ ಓಲಾಕ್ ಬಿಡವ ಎಲ್ಲಾರ ಚಂದ ಇದ್ರೆ ಚೆಂದ ಚಂದ ಹಓದ ನೀನೇನ್ ನಿನಗ ನಾ ಅಂದ ಚಂದ ಏನಿಲ್ಲಂತೆ ಅಂತಂದೆ ಅದೇ ನೋಡ್ಲೆ ನಮ್ ನಮ್ ಕಾಲ ಮೇಲೆ ಅವನಂತ ಎಲ್ಲಾರು ನಂಬೇಲ್ ಬರ್ತಾರ
ಹ್ಮ್
ಅಂತಂದು ಅಷ್ಟ ಅಲ್ವಾ ಚೆನ್ನಾಗ್ ಹೋದ್ರಂತ ಹೇಳೇದ್ನ ಹೀಗೆ ಬುಕ್ಸ್ ಅವ ತಗೊಂಡ ಅಂತ ಎಲ್ಲ ಮನೆ ಹಕೊಂಡು ತೋದಲಕತ್ತೇನ ಅಂತ ಹೇಳಿ
ಹ್ಮ್ ಹ್ಮ್
ನಿನಗ್ ಫೋನ್ ಹಚ್ಚುತ್ತಾಳೆನು
ಹಚ್ತಾಳ ಅವಾಗವಾಗ
ಹ್ಮ್
ಓತ್ತುನ ಅಂತೇಳ್ತಿರ್ತಾಳ ಆದ್ರನ ಎಲ್ಲ ಕೇಳಿಲ್ಲವ ಓದಕೊ ತಿನ್ಲಿ ಅಂತ ಅಂದಳ ಒಂದ್ಸರಿ ಹಚ್ಚಿದಾಗ ಸುಮ್ನೆ ಮತ್ತ ದ ವರಿಗೆ ಸುಮ್ಮನೆ ಚಂತನ್ ಫೋನು ಚಾಕ್ಟರ್ ಮಾಡೋದ ಅಂತೇಳಿ ನಾನು ಅಚ್ಚಕ್ ಹೋಗಲ್ಲೆ ಹ್ಮ್ ಓದ್ತಿರ್ತಾರ ಅವರು
ಈಗಕಿನ್ ಕಾಲ್ಗಳು ಓವ ನೀ ಈಗ ಮಾಡಿದ್ರ
ಹೆಂಗ್ಮಾಡ್ತಾವ ನ ನಮ್ಗೆ ಗೊತ್ತಿಲ್ಲ
ಹೌದಾ ಹ್ಮ್ ಹ್ಮ್ ಅಂಬಿಕಾ ಅಕ್ಕ ನನ್ಗ್ ನಿನ್ನಿ ಮನ್ನಿ ಎಡ್ ಸಲ ಆಯತಳ ಫೋನ್
ಹ್ಮ್ ಹ್ಮ್
ನಾ ಎತ್ತೇ ಇಲ್ಲ ಏನ್ ಅನ್ಕಂದಳೇನ್
ಹ್ಮ್
ಮತ್ತೆ ಅವಳ ಹಚ್ಚಿದ್ನವ ಆಕೆ ಅತ್ಲ ಎಲ್ಲ ಒಂದೇ ಸಲ ಹಚ್ಚಿದೆ ಬುಟ್ಟ್ಯನ ಹ್ಮ್ ಒಂದ್ ದಿನ ಇದ್ದಕ್ಕು ಅಂದ್ರ ಬಸಮ್ಮ ಮಂತ್ರಾಲಯ ಕಮ
ಇವಾಗ ಎಲ್ಲಿ ಕಳಸ್ತಾರ ಮನೆಗೆ ಎಲ್ಲಿ ಹೇಗೆ ಕಳ್ಸಲ್ಲ
ಕಳ್ಸಲ್ಲ
ಕಳ್ಸಲ್ಲ ಅವಾಗೆ ಕೆಲ್ಸ ಮಾಡ್ತಿದ್ವಿ ಎಲ್ಲಿಗ್ ಹೋದ್ರುನು ಕಳಿಸ್ತಿದ್ವಿ ನಾವೆಲ್ಲಾ ದ್ತೀವಿ ಅಂತ ಹೇಳಿದ್ರ ಆಯ್ತು ಹೋಗರ ಅಂತ ಕಳಸ್ತಿದ್ರ ಅದನ್ನು ನಮ್ ಜೊತೆಗ ಇದ್ದ್ರ ಸ್ವಲ್ಪ್ ಜೋರ್ ಮಾಡಿ ಹೇಳಿದ್ರೆ ಕಳಸ್ತಿದ್ರಿಲ್ಲ ಅಂದ್ರ ಇವಾಗ ಯಾವ ಕೆಲ್ಸ ಇಲ್ಲ ಏನಿಲ್ಲ ಕೆಲ್ಸ ಎ ಮಾಡ್ತಾರ ಒಯ್ಬರ್ಲಿ ಬಿೂಡ ಅಂತ ಅಂತಿದ್ರ ಇವಾಗ ಸುಮ್ಮನೆ ಕಾಲಿ ಮ ಕುರ್ತ ವಿ ಹೆಂಗ್ ಕಳಸ್ತಾರೆ ರಂತ
ಕಳ್ಸಲ್ಲ ಹೌದು
ಎಲ್ಲಿಗ ಕಸ ಅಲ್ವಾ ಅವಾಗ ಏನ್ ಆಸೆ ಇದ್ರೆ ಯಏಕಂತ ಇದ್ರ ನಾವ ಈಡೇಸ್ಕಬೇಕಾಗಿತ್ ನಾವು ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಅದೇ ಕೆಲ್ಸದಾಗೆ ಬಿಸಿ ಇದ ಅವಾಗ ಕೆಲ್ಸ ಕೆಲ್ಸ ಅದ್ರೆ ಇವಾಗ ಯಾವಾಗ ಇವತ್ತು ಮೀಟಿಂಗ್ ಇದದ್ರೆ ಯಾವಾಗ ಮುಗಿತಾವ ಯಾವಾಗ ಹೆಂಗ್ ಮಾಡ್ಬೇಕು ಅದೇ ಟೆನ್ಷನ್ ಆತಿತ್ ನಮ್ಗ ಇವತ ಆಗ್ತಾವಿಲ್ಲ ಕೆಲ್ಸ ಆಗ್ತವಿಲ್ಲ ಹೋಗಿಂದು ಹುಡ್ಗಿಯರ್ ಸಿಕ್ತಾವ ಇಲ್ಲ ಎಲ್ಲಾ ಅದೇ ಪ್ರಾಬ್ಲಮ್ದಾಗ ಇರ್ತಿದ್ವಿ ಯಾವ್ ನೆನಪಿಗೆ ಬರ್ತಿಲ್ಲ ಎಲ್ಲಿ ನ್ ಹೋಗ್ಬೇಕು ಮಾಡ್ಬೇಕನ್ನೋದು
ಹೌದು ಅಬ್ಬಾಯಿ ಹಂಗ ಆಯ್ತ್ ನಿಮ್ಮ್ೂಊರ
ಹ್ಮ್ ಹಬ್ಬಾ ಚಂದ ಆಯ್ತ
ಹೋಳಗೆ ಅದು ಮಾಡಿದ್ದೆವು
ಇದು ಮೊರಂಕ
ಹ್ಮ್ ಹ್ಮ್ ತಾರುಣ ಹಬ್ಬಾ
ಕಾರುಣಿ ಕಾರುಣಿತಿನ ನಮ್ಮ್ ರಗ ಒಬ್ರು ತೀರ್ಕೊಂಡಿದ್ರಾ
ಹೌದೌದು ಎಸ್ ಎಸ್
ತೀರ್ಕೊಂಡಿದ್ರು ಅದಕ್ಕಾಗಿ ನಾವ್ ಹೋಳಿಗೆದ್ ಏನು ಮಾಡಿಲ್ಲವ ಆವತ್ತಿನ ಸುಮ್ ಇಷ್ಟು ಚಜುಕ ಮಾಡಿ ಲಾಭನ ಹಾಕಿದ್್ಯಾ
ಹ್ಮ್ ಹ್ಮ್
ಮತ್ತೆ ಹೋಳಗದ್ ಯಾಕಂದ್ರ ಅವರು ಏನೋ ಅಲ್ಲಿ ಬೆಂಗ್ಳೂರಾಗೆ ತೀರ್ಕೊಂಡರಂತವ್ರು ಮತ್ತತ್ ಅದ್ರಾಗ ಇದು ನಮ್ರಾಗ ಬರ್ತಾವಲ್ಲ ಹಂಗಂತೇಳಿ ನಾವು ಅವತ್ತಿನ ಏನು ಮಾಡೇ ಇಲ್ಲ ಅದಿಕ ಮತ್ತ ಹೋಳಿಗೆನ ಸ್ಪ್ಲೇಟ್ ಆತಾವ ಮಾಡ್ಬೇಕಾ ಹಂಗತ್ ಹೇಳಿ ಹ್ಮ್ ಬರತ್ತ
ಹ್ಮ್ ನೀವೇನ್ ಮೂರ್ ಜನ ಇರಿ ಒಂದ ಪಾವ ಹಕಿದ್ರ ರಗಡಾತ
ಇನ್ನು ಉಣಲ್ಲ ಆಯನ ಉಣ್ತಾಳ ಉಂಡ್ರಿ ನಾವಳಿ ಉಣಲ್ಲ ಹನ್್ರಿ ನಯನ ಉಣ ನಾ ಸಿಹ ಅದ್ ಏನ್ ಜಾಸ್ತಿ ತಿನ್ನಲ್ಲಲ್ಲ ಹೋಗಲ್ಲ ತಿಿನಾಕ
ಹ್ಮ್
ಮಾಡಿದ್ರ ಆಯಿನ ಉಂ್ತಾಳ ಆಯ ಸಲಯಾಗ ಮಾಡತ್ ನೋಡ
ಹ್ಮ್
ಆಕಿನಿ ಅವಾಗ ರಾಮಾಷಿ ಏನಾರ ಇತ್ತಂದ್ರ ಮಾಡವ ಅಂತಳ
ಹೌದ ಹ್ಮ್ ಈ ಆಯಿ ಮನ್ಯಾಗ ಇರ್ತಾಳೆಗ್ದ ಕೊೊತ್ತಳ
ಹ ಈಗ ಕುಂತ್ರಿ ಎದಳಕ ಆಗಲ್ಲ ಎಲ್ಲಿನ್ ಕೆಲ್ಸಕೋತ ಸು್ ಮನೆಗ ಇರ್ತ
ನೋಡ್ಕೆದ ನಿನ್ ಜೋರರ್್ದಾರೆ
ಅವ್ರಗ ಏನ ಆತದೆ ಎಲ್ಲ ವಯಸ್ಸಾದಿಂದ ಏನ ಆಗಲ್ಲ
ಹೌದು ಅಲ್ಲ ಹೌದು ಒಬ್ಬೊಬ್ಬರು ಸ್ವಲ್ಪ ಹಂಗೆ
ಹ್ಮ್ ಸ್ವಲ್ಪ ಮಾಡ್ತಾರ ಆದ್ರೆ ಇಿಗೆ ನಮ್ಮ ಏನ್ ಕೆಲ್ಸ ಮಾಡಿಲಲ್ಲಾ ಆಕಿ ಮುಂಚೆಕ್ಕಿಂತ ಏನ್ ಕೆಲ್ಸಾನೇ ಮಾಡಿಲ್ಲ ಯಾಕಂದ್ರ ಅವರು ದೊಡ್ಡ ಕುಟುಂಬ ಅವ್ರದ ಇವಾಗ ಅವಾಗ ಅವಿಿವ್ಯಕ್ತಿ ಕುಟುಂಬ ಇದ್ದಂಗ ಆತರ ಇತ್ತು ದೊಡ್ಡ ಮನಿ ಇತ್ತು ಹ ದೊಡ್ಡ ಮನ ಆದಾದ ನಮ್ದು
ಹಾ ಹಾ
ದ್ ಇವಾಗ ಬ್ದದ ಅವಾಗ ಎಲ್ಲಾ ಅವರ ಅಣ್ಣಾರ್ ನಾಲ್ಕ ಮಂದಿ ಎಲ್ಲಾ ಮತ್ ನಾಲ್ಕ ಮಂದಿ ಈ ನಾಕ್ ಮಂದಿ ಹೆಣತಾರ ಅವ್ರೇ ಮಾಡ್ತಿದ್ರು ಹ ನಮ್ಮಿ ಏನಿಲ್ಲ ಸುಮ್ಮ್ನೆ ಕುಂದಿರ್ತಲ್ ಅಷ್ಟು ಗೊತ್ತಿಲ್ಲ ಅವರಿಗೆ
ಹೌದಾ ಇಲ್ಲ ಅವಾಗೆಲ್ಲಾ ಮಾಡ್ಯಾರ ನನ್ಕಂದೆ
ಇಲ್ಲ ಇಲ್ಲ ಇವಾಗೇ ನೋಡ್ ಸ್ವಪ್ ಸ್ವಲ್ಪ್ ಕೆಲ್ಸ ಮಾಡದು ಗೊತ್ತಿದ
ಹ್ಮ್ ಇವಾಗ ಇವಾಗ ಮುಂದ ನಿನ್ ಜೊತೆ ಸ್ವಲ್ಪ ಎಲ್ಪ್ ಮಾಡ್ತಾರಲ್ಲ ಏನಾದ್ರ ಅದೇ ಕಸ ಹೊಡೆಯದು ಅದೇ ಮುಸರು ತಿಕ್ಕೋದು
ಹ್ಮ್
ಅಡಗಿ ಸ್ವಲ್ಪ ಎಲ್ಪ್ ಮಾಡ್ತಾರಾನ ನನ್ಕ ಇದ್ ಕೊಡದು ಹ್ಮ್ ಹ್ಮ್ ಅಷ್ಟಾರ ಮಾಡ್ತಾರಲ್ಲ ಗುಡು ಹ್ಮ್ ಇವತ್ ತಾರೀಕ ಎಷ್ಟು ಬಸಮ್ಮ
ತಾರಕಲ್ಲ.
ಮುನತ್ರ್ ಎಪ್ಡಿಲ್ಲಿ ಒಂದು ಬಂತ
ಕೆಪ್ರಿಲ್ನ ತು ಜುಲೈ ಆದಗಿದ್ದಲ ಸ ಹ್ಮ್
ಹ್ಮ್ ಜುಲೈ ಒಂದು್ ಬಂತಾನ ಬಸ ಮನ ಮಕ್ಕ ಚಕಂದ ಮ ಮದ್ವೆ ಐತಿ ಬರ್ಬೇಕಕ್ ನೋ ಒಂಬತ್ತನೇ ತಾರೀಖ ಐತೆ
ಯಾವರು
ಹ್ಮ್ ಇಲ್ಲಿ ಇಲ್ ಕಾಲ್ ಬೆಲ್ ಲಕ್ಕ ಆಾಳ ಅಂತ..
ಹ್ಮ ಹ್ಮ್..
ಬರ್ತಿಲ್ಲ.
ನೋಡುವ.. ಬರ್ತಿವ ಅಂತ ಹೇಳಕ್ ಆಗಲ್ಲ ನೋಡ ಆದ್ರ ಬರ್ತಿವಿ ಇಲ್ಲಾಂದ್ರ ಇಲ್ಲ..
ಹೌದಾ ಚೆನ್ನಾಗ್ ಆಗ್ತದ ಬಾ ಮಸ್ತ್ ಮಾಡ್ತಾರ..
ಅದೇ ಆದ್ರೂ ಬರ್ತೀವಿ..
ಹ್ಮ್. ನಮ್ಮ ಅಂದ್ರ ಬಾಳ್ ಚೆನ್ನಾಗಿ ಸಂಪ್ರದಾಯಗಳು ಈಗಂತರು ಮಸ್ತ ಮಸ್ತ್ಬಂದ ಮದಿಗಳ.. ಬಳೆಶಾಸ್ತ್ರ ಅಂತ ಅರಶಿಣ ಶಾಸ್ತ್ರ ಅಂತ..
ಅವಾಗನುೂ ಮಾಡ್ತಿದ್ರು ಅವಾಗ ನೀರ್ಯಾರ್ ಎಲ್ಲಾರು ಮಾಡ್ತಿದ್ರು.. ಆದ್ರೆ ಈ ತರ ಎಲ್ಲ ಇವಾಗ ಹೊಸಾಗಿ ಎಲ್ಲ ಏನ್ ಬಿಡೋ ಮಾಡೋದು ಅದು ಏನ್ ಇರ್ತಿಲ್ಲ ಅಲ್ಲ.. ಆದ್ರ ಸ್ವಲ್ಪ ಅವ್ರರು ಪದಾ ಆಡ್ತ.. ಇದ್ರ ಅವರು ಅವಗಂದ ನೀವು ಇರ್ತಾವಲ್ಲ.. ದೊಡ್ಡರಾದ ಪದಗಳು ಮತ್ತೆ ತೊಟ್ಲು ಕಾರ್ಣ ಪದಗಳು.. ಮತ್ತ ಮದುವೆ.. ಪದಗಳು ಅವ್ರದುು ಅವರು ಪದಗಳೇ ಬೇರೆ ಇರ್ತವಲ್ಲ ಆತರ ಆಡಿ ಅವರು ಎಲ್ಲ ಮಾಡ್ತಿದ್ರು.. ನಾವು ಈ ತರ ಇಂಷದ ಬಿಡ ಮಾಡಿದ್ವಿ ನಾವ ಇವು ಬೇರೆ .. ರೀಲ್ಸ್ ಮಾಡ್ದೀವಿ ಇಂತವಲ್ಲ..
ಇಂಟನೆಟ್ ಆಗಿದೆ.. ಬಂದು ಅದು ಇದು ನೋಡಿ ಫಾರ್ವರ್ಡ್ ಆಗ್ಬಿಟ್ಟು ಜನ ಎಲ್ಲ..
ಹ್ಮ್ ಆಗಿನ ಜನ್ರೇಷನ್ ಬೇರೆ ಈಗಿನ ಜನ್ರೇಷನ್..
ಅವವಾಗಿನ್ ನೋಡು ಮೇಂದೆ ಗೊತ್ತಾ ಮತ್ತ. ಇನ್ನು ಎಲೆಗಳದಲ್ಲಿ ಎಲೆಗಳ ಎಲೆ ಕುಟ್ಟಗಸಿ ಮೆಂದ.. ಎ ಮಾಡ್ತಿದೀವಿ ನಾವವು ಸಣ್ಣರರಾಗ ಇತ್ತು ಅದ ಗಿಡ ಅದು ಮೆಹಂದೆ ಗಿಡ..
ಹ್ಮ ನಾವವು ಮಾಡ್ತಿದ್ವಿ ಅವು ನಮ್ಮ ಮನೆ ಮುಂದನು ಅಲ್ಲಿ ದೊಡ್ಡ ಮನೆ ಅಂತಂದೆ ಅಲ್ಲ.. ಅಲ್ಲಿ ಇದ್ದು ಜಾಲಿಗಿಡ ಇದ್ದು ಅವು.. ಹ ಕುಟ್ಡ್ಕೊ ಬರನಾ ಆಯ್ತತ್ ಸ್ವಲ್ಪ್ ಸುಣ್ಣ ಹಾಕಿದಿದೆ ಅದ ಇದ್ ಹಾಕಿದಿದೆ ಅಂತ ಮಾಡ್ಕೊಂಡ್ ಕುಂದಿರ್ತಿದ್ ಸಣ್ಣರಿ.. ಯಾವ ಹುಡುಗರ್ಗ ಏನ್ ಗೊತ್ತದೆ ಸುಮ್ನೆ ಬರ ಫೋನ್ ಇಡಿಯೋದು.. ಆಯ್ತು ಆಡದನ್ ಗೊತ್ತಿಲ್ಲ ಏನು ಗೊತ್ತಿಲ್ಲ.. ಫೋನ್ ಐ್ತು ಅವ ಐ್ತೆ ಟಿವಿ ಆಯ್ತು ಇಷ್ಟ ನೋಡು.. ಅದ್ ಬಿಟ್ರೆ ಅವರು ಮತ್ತೆ ಹೊರ್ಗಿನ ಪ್ರಪಂಚ ಏನು ಗೊತ್ತೇ ಇಲ್ಲ.. ನಿನಿಗೆ ಎಲ್ಲ ಪೋನಿನಿಗೆ ಅವ್ರ್ದ.. ಸರಿ ಮಾದೇವಿ ಮತ್ ಮಾದೇವಿ ಮತ್ತೆ ಅಸ್ನಯ.. ಸಪ ಆಯಕರ ಕುಂತಾಳ..
ಸರಿ ಓಕೆ ಬಸಮ್ಮ ಬಾಯ್..
ಹ್ಮ..
ಹ. ..